ಹಲೋ ಏನ್ ಮಾಡತಿದ್ದೀರಾ ಕೇಳಿಸ್ತಿಲ್ವಾ.
ನಳಸ್ತಿದೆ. ಹೇಳು.
ಏನ್ ಮಾಡ್ತಿದ್ದೀರಾ ಹು. ಕ್ಷಹು ಫೋನ್ ಬಂದೇತಲೆ
ಇನ್ನೇನು ಊಟ ಊಟ
ಹಾ ಸಾಯಂಕಾಲ ಮಾಡಿದ್ದ ಇನ್ನೂ ಮಾಡಿಲ್ಲ.
ಹು
ತ್ತಿಗಾ ಹೀ ಹಸ್ವಿಲ್ಲಾ.
ಇನ್ನೇನು ಹು.
ಏನು ಹು ಹೇಳಿ ಏನು.
ನಿನ ಹೇಳ್. ಹೇಳ ನೀವೇ.
ಏನಾದ್ರು ಹೇಳಿ. ನಾಳೆ ಪದ್ಯ ತೋರ್ಸ್ಬೇಕು ಟೆಸ್ಟು. ಅವರ ನೋಟ್ಸಾ ನಾಳೆ ನೋಟ್ಸ್ ತೋರಿಸ್ಬೇಕು.
ಹಾ
ಬರಿತಾ ಇದೀನಿ. ಅದಲ್ಲಾ ಬರಿತಾ ಇದ್ದೀನಿ ಅವರ ಫೋನ್ ಹಚ್ಚತಾರ ಅವಾಗ ಇನ್ನೊಂದ. ದಾಖಲಾ ತ್ತೋ ಸಂದರ್ಭ ಹೇಳಕ್ಕೆ ಇನ್ನೊಂದ್ ಐದ ಕ್ವಶನ್ ಬರಿಬೇಕು.
ಹು
ನೆಕ್ಸ್ಟ್ ಪಾಠನೂ ನನ್ನ ಕರೆಕ್ಟಾಗಿ ಬಾರ್ದೇ ಇಲ್ಲ ನೋಡ್ಸ. ಅವ್ವನೆಲ್ಲಿ ಕುಳಸ್ತಿ ಬ್ಯಾಡ ನಾವು ತೊಬೇಕು.
ಏನು ಮತ್ತೆ ಓದ್ಬೇಕ ಲಾಸ್ಟ್ ಯಿದು ಮತ್ತೆ ಕಂಟಿನ್ಯೂ ಮಾಡ್ಬೇಕಾ.
ಇದನ್ನ ಮಾಡ. ಗೊತ್ತಿಲ್ಲಾ.
ಗೊತ್ತಲ್ಲಾ. ಹು ಏನ ನಿಮ್ಮ ಅಣ್ಣ ಕರ್ಕೋಹೊಯತಿನಿ ಅಂತಿರಲ್ಲ.
ಜಿಯ್ ಹು ನಾ ಹೋಯ್ತಿನಿ ಗೊತ್ತಿಲ್ವಾ. ಹು ತಿಸ್ ಹೀಯ್. ನಮ್ಮ ಅಪ್ಪ ಅಮ್ಮಾನೆ ಬ್ಯಾಡ ಅಂತ ಅದಕ್ಕೆ ಕೊಟ್ಬಿಡ್ತವ್ರೆ ಹೋಯ್ತವನಿ.
ಹು ಫಿಕ್ಸ್ ಆ.
ಹು ಅವರು ಬ್ಯಾಡ್. ಅವರು ನಂಗ ಬ್ಯಾಡಾ ಅಂದರು ಅದಕ್ಕೆ ಹೋಯ್ತವನಿ. ಶಾಲಿ ಚೊಲೋ ನೋಡಬೇಕ ಹು. ಹು ನಿಮ್ಗೆಾರ ಹೇಳಿದ್ರು ಇದ್ನ. ನಿಂದು ತಟ್ಯನು ನೀನ್ ಗೊತ್ತಿದ್ದೀನಲ್ಲ. ಹಲೋ
ಹು
ನಿಮ್ಗೆ ಯಾರು ಹೇಳಿದ್ರು ಇದ್ನ. ಹು ಹೌದಾ ಯಾರ ನಿಮ್ಮ ಊರಲ್ಲಿ ಮಾಟ ಮಾಡ್. ಹಲೋ
ಹ್ಮ್ ಹೇಳು
ನಿಮ್ಮು ಊರ್ಲ್ಲಿ ಮಾಟ ಮಾಡಿಸ್ಬಿಟ್ಟಿದಾರಂತಲ್ಲ.
ಹ್ಮ ಮಾಡಸ್ಬಿಟ್ಟು ಈಗ ವಾಮ ಪಡಿತಾರ.
ವಾಮ ಪಡಿತ ಇದಾರ ಇವಾಗ ನೀ ಮತ್ತೆ ನಿಮ್ ಊರಿಗೆ ಹೋಗೆ ಇಲ್ಲ ಆ
ನಿಮ್ದ ಯಾವ ಊರು
ನಮ್ದು ನಂದಿಗುಡ ಪಕ್ಕ ಇರೋ ಗೂಳೂರು.
ಗೋಳಲ್ಲಿ ಯಾರ್ ಮನೆ
ಅದು ಮತ್ಸ ಟೀ ಮಂಗ ಪು ಸುರೇಶ ಅವ್ರ ಮಗಳು
ಹೌದಾ
ನಮ್ ಗಂಡನ ಹೆಸ್ರು ಸುರೇಶ್ ಅಂತೆಯೇ ನಿಮ್ಮ್ ಅಪ್ಪನ ಹೆಸ್ರು ಅಂಗೇರ.
ಹ ನಮ ಅಮ್ಮನ ಹೆಸರು ಜ್ಯೋತಿ. ಹ್ಮ್ ನಮ್ಮಮ್ಮಿಗೆ ನಾನ್ ಒಬ್ಳೇ ಮಗಳು. ನಿಮ್ಗೆ ಎಷ್ಟ ಜನ ಮಕ್ಳು ಹಲೋ
ನಾಲ್ಕ ಜನ ಮಕ್ಕಳು.
ಹ್ಮ್.
ನಾಲ್ಕು ಜನ ಮಕ್ಳು ಹುಡ್ಗ ತಿರೋದ್ನ.
ಹ್ಮ್.
ಮೂರ ಅವ ಹೆಣ ಮಕ್ಕ ಅವ ಮಾಡಕ ದೇಸ ಅಂತ್ರ. ಬಂದನೆ ನಾನು ಊರ್ ಬಿಟ್ಬಿಟ್ಟು. ಹ್ಮ ನಿಮ್ ತಾಯಿಗಾಗ್ರ ನೀವ ಒಬ್ಳೆ ಮಗಳ.
ಹಾ
ಸರಿ ಗಂಡ್ಮಕ್ಕ.
ಗಂಡು ಮಕ್ಕ ಇಲ್ಲ. ಹ್ಹ್.
ಅಣ್ಣಂದಿರು ತಮ್ಮಂದಿರು.
ಅಣ್ಣಂದಿರು ಇಬ್ರವರೆ.
ಹ್ಮ್ ಒಬ ಮಗ ಇಬ್ರು ಅಂದಿರ.
ಹೂ.
ಹೂ ಹಾಗಾದ ನಾನು ಆರ್ಗತಿ ಮಗಾನು.
ಹೇ ಇಲ್ಲ. ನೀವು ವರ್ಗಿತ್ತಿ ಮಗಳಲ್ಲ.
ಹ್ಮ ನಿಮ್ಮ್ ಮಾರ್ಗತಿ ಮಗಳಲ್ಲ ಯಾರು ನಿಮ್ಮ್ ಮಾರ್ಗತಿ ಗೊತ್ತಿಲ್ಲ.
ಸೋಭಾ ಅಂತ.
ಅಯ್ಯೋ ಸೋಭಾ ಅನ್ನೋರು ಯಾರು ನಮಗ್ ಗೊತ್ತಿಲ್ಲ.
ಸೋಬಾ ನೇನ್ ಜಪ್ಪಾ ಅಂತ.
ಹ ಅವ್ರ ಯಾರು ಗೊತ್ತಿಲ್ಲ.
ಹ ಹ್ಮ ಇನ್ನೇನು.
ನೇನೂ.
ಹ್ಮ್ ಹ
ಅನ್ನಾನಾ
ಹಾ
ಹ್ಮ
ಹಲೋ
ಕೇಳಿಸ್ತಾನೆ ಇಲ್ಲ.
ಕೇಳಿಸ್ತಿಲ್ವಾ.
ಕೇಳಸ್ತದೆ.
ನೀ ಹೇಳದಿಲ್ಲಾ
ಇನ್ನೇನಾ
ಹೂ
ಇನ್ನೇನ ಅಂದೆ.
ಹ
ಮವು ನನ್ಗಾ ತಂಗಿಯಾಗಿ ಅವ್ಗ ಮಗಳಾಗ್ ಬಾ ಅಂದ ಆ.
ಹೌ
ನೀನ್ ಅನ್ಬೇಕಾಯ್ತು ನೀನು ನನ್ಗ ಅಣ್ಣಾಗಿ ನಮ್ಮವ್ಗ್ ಮಾ ಮಗನಾಗ್ ಬಾ ನೀನ್ ನಮ್ ಮುಕ್ ತೊಕೊನ್ಬೇಕಾಯ್ತು.
ತಗಳದ ಹದ್ನೈದ್ ಬೇಕು ಇನ್ನು ಸಲಯ ತಿ ಬರಲ್ಲ ಬುಡುವಂಗದ್ರ. ಆ ಹಾಂ ಏನು ಹಲೋ ಹಲೋ ಹಲೋ
ಹೇಳು ಕೇಳಿಸ್ತದ.
ಇನ್ನೊಸಲಿ ಹೇಳಳ್ದ್ರೆ ಹೆಂಗೆ ಹೇಳ್ತೀನ್ ಬಿಡಿ ಹ್ಮ ಹೂ ಇವತ್ತೂ ಕನ್ನಡನು. ಕನ್ನಡ ಮಿಸ್ಸೂ ಕಥೆ ಹೇಳ್ತಿದ್ರು. ಪಾಠನ್ನ ಕೃಷ್ಣಗೌಡನ ನಾಣಿಕಟ್ಟಿ
ಹ್ಮ್.
ಕೇಳ್ತ ಕೂತಿದವಿ ಲಾಸ್ಟಲ್ಲಿ ಕೇಳ್ಬೇಕಾದ್ರೆ ನಿದ್ದೆ ಬರ್ತತಿವಿತ್ತು.
ಹ್ಮ್.
ಆದ್ರು ನಿದ್ದೆ ಮಾಡಲ್ಲ. ಆದರೂ ನಿದ್ದೆ ಮಾಡಲ್ಲ ಪೂರ್ತಿ ಕ್ಲಾಸ್ ಕೇಳ್ತೀನಿ.
ಹ್ಮ್.
ಇನ್ನೇನ್ ಸಮಚಾರ
ನೀವು ಹೇಲಿ.
ಹ್ಮ್ ಇನ್ನೇನಾ
ಹೇಳ್ಬೇಕು ಇನ್ನೇನು ಅಂತಾ.
ಹ್ಮ್.
ಇನ್ನೇನ್ ಕತೆ
ಆಣೆಕತೆ ಆನೆಕತೆ ಆನೆಕತೆ ಹ್ಮ ನಿಮಗೆ ನಿಮ್ಮ ಗಂಡರಗೆ ಎಷ್ಟ ಜನ ಅನ್ನಂದಿರು.
ಹ್ಮ್ ಅನ್ನಂದಿರ ನಾಲ್ಕ ಜನ.
ಹೌದಾ
ಹ್ಮ್ ಇನ್ನೇನ್
ನೀಮ್ಮ ವಾರಗಿತ್ತಿರೆಲ್ಲ ಫೋಟೋ ತೆಗಸಿದ್ರಲ್ಲ ಹಾಕ್ ಗ್ರೂಪಲ್ಲಿ ನೋಡದೆ ಅಲ್ಲಿ.
ಎಲ್ಲಿ ನೋಡ್ದಾ
ಮದ್ವೇಲಿ ನಾನು ಬಂದಿದ್ದೆ ಮದವೆಗೆ.
ನೀನು ಬಂದಿದ್ದಿ.
ನಿಮ್ಗ ಗೊತ್ತಿಲ್ಲ.
ಗೊತ್ತಿಲ್ಲಮಂತ.
ನೀವ ನೋಡಿಲ್ಲ ಹಂಗಾರೆ ನನ್ನ
ಹ್ಮ್. ಇನ್ನೆನ ಇನ್ನೇನ್ ಹಾ
ಹ್ಮ
ಇನ್ನೇನವಾಂದೆ ಇನ್ನೇನು
ಇನ್ನು ಹಬ್ಬ ಬತೈತೆ ಬರ್ತೀರಾ ಹಬ್ಬಕ್ಕೆ.
ಹಾ
ಹಬ್ಬಗಳಿಗೆ
ಯಾವಬ್ಬೆ
ಊರ್ಕತಿ ಅಬ್ಬ
ಯಾವ ಹಬ್ಬಕ್ಕೂ ಬರಲ್ಲಾ ಇದ್ನಕ್ಕೂ ಬರ್ಲ್ಲಾ ಯಾವದಕ್ಕೂ ಬರಲ್ಲಾ ಒಳಗ ಬಸ್ ಹೊಕ್ಕುವಾಗ ಅದ್ಯಾಕ್ ಕಾಣರ್ಗಂಗೆ ಯಾವ್ದ್ ಹಾಸ ಹರದಲ್ಲೇತ್ತ ಇಲ್ಲಾ ಐತಲ ಒಂದ್ ಇಲ್ಲ ಐತ್ಲ ಗೊಳ್ಳ ಉರ್ಲಾ ಐತ್ಲ ಹೊಸಕೋಟೆಲಿ
ಹ್ಮ
ಹ್ಮ್
ಅಲ್ಗೊ ಹೋಗಲ್ವಾ
ಹಬ್ಬು ಇಲ್ಲ್ ಗಿಬ್ಬು ಇಲ್ಲ್
ಅಲ್ಗು ಹೋಗಲ್ವಾ ಅಂದೆ
ಎಲ್ಗು ಹೋಗಲ್ಲ್
ಈಗ್ ಬಂದಿನಿ ಕಳ್ಸ ಬುಡ್ತಾರಾ ನಡಿ ಎಲ್ಲೂ ಕಳ್ಸಲ್ಲ ಇನ್
ಅದಿಕ್ಕೆ ಬೈಯಕ ಬಂದಿದ್ದೀರಿನಿ
ಹ್ಮ್
ಅದಿಕ್ಕೆ ಬೈಕ ಗಿಕ ಬಂದಿದ್ದೀರಾ
ಹ್ಮ್ ನೀನೆ
ಇನ್ನೇನ್ ಸಮಾಚಾರ
ಚುರುಯೆ
ಏನ ಸಮಾಚಾರ
ಅಯ್ಯೋ ಶಿವನೇ ಮೂದೆರಗಾದಿವ ನಮ್ಮಲ್ಲಿ ಕಪ್ಪು ತರಿಬೇಕು ಅಂತ ನಾಷ್ಟಗಳು ಮಾಡ್ತಾರೆ ಬೆಳಿಗ್ಗೆ
ಹ್ಮ್
ನೀನು ಬೆಟ್ಟಕಿಟ್ಟಕೊಗೋರಿ ಆಸಡ ಪುಳಿಯೋಗರೆ ಮಾಡುವಂತೆಲ್ಲ ಏನಂತ ನಂತ್ತಿರಿ ಅವಲಕ್ಕಿ ಅವಲಕ್ಕಿ ಉಪ್ಪಿಟ್ಟು
ಹ್ಮ್ ಸರಿ ಆಯ್ತು
ಉಪ್ಪಿಟ್ ಮಾಡಬೇಕು
ಕಟ್ ಮಾಡಿ ಆಯ್ತು